ಹಲೋ. ಹಲೋ ಹಲೋ. ಹ ಲೋ ಗೂಸ.
ಎ ಹ.
ಹಲೋ ಲಿಂಗು ಸ್ವಾಮಿ.
ಹಾ.
ಏನು.
ಹಲೋ. ಹಲೋ. ಹಲೋ. ಹಲೋ ನಿನ್ ಸೌಂಡ್ ಬರಬರಿ ಕೇಳಿಸಲಾಗೆದೋ.
ಕಳ್ಸಕತದ ಇಲ್ಲ ನಿನ್ಗ. ಸೌಂಡು ಬರಬರಿ ಕೆಳಸಲಾಗೆದ ಏನು ಮಾಡಬೇಕು ಏನು ಇಲ್ಲೊ.
ನನಗೆ ಕೇಳಸ್ ಳೋ.
ಯಾವದೊಂದು ಹಾಡನ ಹಾಳು ಸುಮ್ಮ್ನೆ ಕೇಳಗೊಂತ ಹೂ ಹೂ ಅಂತೆ.
ನಾ ಸಂಘ ಹಾಡು
ಹ ಆಡ ನಿಮ್ ನಿಮ್ ಜನಪದ ಏನೇನ್ ಆಡ್ತಿರು ಆಡ್ರ ಹೋಗ ಬೀದರ್ ಸೈಡ್
ಆಯಡಿಯ
ಹ ಹಾಡು ಶ್ರೀ
ನಾವು ಯ ಬೆಲೆ ಮೇಲೆ ಹೊರ ಬರ್ತಿನಾ ನನ್ನಸ ಆಯ್ತನಾ ಹೇಳ ತಿನ್ನಿ ಕೇಳ ಚಿನ್ನ ತಡನ್ನು ಸ್ವಲ್ಪ ತಿನ್ನ
ಹಾ
ಎಲ್ಲ ಸಾಂಗೋ ಹಾಕನೋ
ಹಾಡು ಹಾಡು
ಹೇಳಳ ಚಿನ್ನ ಕ ಚಿನ್ನ
ಹ ಹೇಳಿ ತಿನ್ನ
ಇನ್ನು
ಹಾ ಪ್ರೀತಿ ಮಾಡೋಕನ್ನ
ಅವ ಎಲ್ಲ
ಹ್ಮ
ನಮ ಕಾಲ ಎರಡು ಎಷ್ಟ ಆಗಿದ್ದೀರಿ ನಮ ಕ ಅಾಲ ಎರಡುಗೆ ಎಷ್ಟ ಮಾಡಕಿದೀರಿ ನಮಕಲ್ರ ಅಡುಗೆ ಎಷ್ಟ ಅದು
ಮಾಡಿಲ್ಲ ನಾನ ನಾನ ಕಟ್ ಮಾಡ್ಲಿ
ಹೇಳತಿನಿ ಕೆೇಳ ಹೊೋಡ ಕೆೇಳಡ ಅ ಅದಿನೇ ಕಟ್ ಮಾಡ್ಬಿಟ್ಟಿ
ನಾನ್ ಕಟ್ ಮಾಡಿಲ್ಲು ಅದೇ ಕಟ್ ಆಗ್ಯದ ಎಷ್ಟು ಚಛಲೋ ಬಂದು ಜಾಕೆಟ್ ಮಾಡ್ಬೇಕು?
ನಳಗ ಇವಾಗ ಭ ವಯಸ್ ಬರಬರ್ ಬರಲಾಗತ್ ಹ
ಏನ
ಹ ಮಳೆ ಹೊಂಟದ ಇಲ್ಲಿ ಹಾ
ಹ್ಮ ಏನ್ ಮಾಡ್ಬೇಕು?
ಕಲಯತಂದ್ರು ನಾಳೆ ಮಾತಾಡಾರೆ ನಾಳೆ ಮುಂದೆ
ಇಲ್ಲೋ ಇವಾಗ ಮಳೆ ಹೋಯ್ತು ಏನ್ ಮಾಡ್ಬೇಕು ಇವಾಗ ಹಾ
ಮಳೆ ಆಯ್ತಾ?
ಎಷ್ಟ ಆಗ್ತ ಹಾ ಈಗ ಹೊಂಟದ.
ಹ ನಮಲ ನು ನಮ್ಮಲ್ ಮಳೆ ಹೊಂಟ್ರರಿ.
ನಿ್ಲ್ಲಿ ಬರಕತ್ತ ಮತ್ತವಿ ಮಳೆ.
ಹಾ ಮಳೆ ಉಂಟು ಇದೊಂದು ಕಾಲ ನಾಳೆ ನಾಳೆ ಮುಂಜಾನ ಮಾತಾಡ್ರರಿ
ಆ
ಇದಂದು ಕಾಲ್ ಐತಿ ಹಳ ಮುಂಜಾನೆ ಮಾತಾಡ್ರೋ ಸರ್
ಏನಂದಿ?
ಇದೊಂದು ಕಾಲ್ ಆಯ್ತ ಅಂತೇಳಿ
ನಂದು ಹಲೋ ಕೇಳಿಸಲಾಗದು ಬರ ಕೇಳಿಸಲಾಗಿದೆ ಅಂದೆ ಬರೋಬರಿೀ ನಿಂದ ನೀ ಕಳ್ಸಲಾಗದಲ್ಲ ನ್ದ ಬಿಫುಲಾದ ಹ
ಕ ಈ
ಹಾ
ಇದೊಂದು ಕಾಲ ಐತ ಅಂತ ಹೇಳಿ
ಹಾ ಆಯ್ತು
ನಾಳ ಮುಂಜಾನೆ ಮಾತಾಡ್ರ ಈಗ ಯಾಕೋ ನ ಮಳೆ ಹೊಂಟದ ಮಳೆ ಕಮ್ಮ ಆಯ್ತ ಅಂದ್ರ ಮಾತಾಡ್ರಿ ಹಂಗೆ ಮಳೆ ಕ ಹೋಗೆ ಅ ನಾಳೆ ಮನೇನ್ ಮಾತಾಡರಿ
ಮಳೆ ಕಮ್ಮಿ ಆಗಿದೆ ಹಂಗಾದ್ರೆ ಬಿ ನೆಟ್ವರ್ಕ್ ಬರಲ ಆದು ಏನ್ ಒಳ್ಳೆ ನಿನ್ ಮುಂಜೆಿಲ್ಲೆ ಬಾ ಜಲ್ದಿ ಬಾಂದ್ರೆ ಬಂದಿಿಲ್ಲೋ ಇಲ್ಲಾಂದ್ರೆ ಅಲ್ಲಿ ಕಂಪ್ಲೀಟ್ ಆಗ್ತಿತ್ತು ಎಲ್ಲಸು
ಬರ್ರ ಅಂತ ನಾವು ಬೈಕ್ ಸಿಕ್ಕಿಲ್ಲ ಆಾನ್ ಮಾಡಿದಳ
ಏನು ಹಿಂಗ ಮಾಡಿದ್ರೆ ಹೆಂಗಿಲ್ಲ ಹಂಗ ಸ್ವಾಮಿ ಮಿಷನ್ ಹಂಗ ಕಂಪ್ಲೀಟ್ ಆಗ್ಬೇಕು
ನಾಳೆ ಮುಂಜಾನೆ ಬರ್ತೀನಿ ಮಾತಾಡ ತಗೋಬೋ
ಪಕ್ಕ ಪಕ್ಕ ಜಂದಿ ಬಾನೋಡು
ಎ ಅಮಲೆ
ಹಾ
ಹಲೋ ಗಸ್ ಕಂಪ್ನಿಗನೇನು
ಇನ್ನ ನಾಗಬೇಕಕ್ ಇನ್ನ ನಾಗಬೇಕಕ್ ಅಂದಿನಲ್ಲೋ ಐದಕ್ಕ
ಐದಕ್ಕನ್ನ ನಾಲ್ಕು
ಹಾ ನಿನ್ನೆ ಎಲ್ಲ ವಿಸಿಟ್ ಹಾಕ್ಯದು ಅಮೌಂಟ್ ಬಂದಿಲ್ಲ ಅದದು
ಅಮೌಂಟ್ ಬರಲ ನ ಅವವಾಗಿಂದ ಅವೇ ಬರಲ್ಲ ಅಮೌಂಟ್
ಇಲ್ಲೂ ಅಮೌಂಟ್ ಭ ಅಷ್ಟು ಎಷ್ಟು ಬರ್ತ ಅಂತ ತೋರ್ಸ್ತಾರಲ್ಲ
ಪ್ರೊಸೆಸಿಂಗ್
ಹಲೋ ಹಾ ಪ್ರಸೇಸಿಂಗ್ ಎಲೋ ಇಷ್ಟ ಎಷ್ಟು ನಿಮಿಷ ಮಾತಾಡವಿ ಯಾರ್ ಜೊತೆ ಮಾತಾಡಿವಿ ಅಂತ ಹಾ
ಏನನ್ ಪ್ರೊಸೆಸಿಂಗ್ ರಾಕಾಯಸ್್ಬ
ಹ ಏ ಇನ್ನ ಇಲ್ಲ ಬ ಬಂದಿಲ್ಲ ಪ್ರಸ್ತುತಿ ಗತಿಲ್ಲ ಏನ್ ಗತಿಿಲ್ಲ
ನೀನು ಹಗೊಂಡನವಾರ ಹಾಕಿದೆ
ಸ್ ಇದು ಕಂ ಹ
ಅಕೌಂಟ್ ನಂಬರ್ ಆಾಕಿಿದೆಲ್ಲಾ ಯು ಪಿ ಐ ಐ ಡಿ ಫೋನ್ಕ ಆಯಕಿದೆ
ಹಾ ಕೊ ಹಾ ನೇನ್ ಯಾವದಾಗಲಿ
ಯು ಪಿ ಐ ಡಿ ಆಕಿದೆ ಅಲ್ಲದೆ ನಿಗೆ
ಅದೇ ಯು ಪಿ ಐಡಗ ನೀನೇ ಅದು ಹಾಕಿಳ್ಬೇಕ
ನಾ ಬಿ ವಿಪಿ ಐಡಿನ ಆಯಕಪ ಬಂಗನು
ಬಂದಾವ
ಯಾರಪಾಯಿ ಬಲ್ಲ
ಇನ್ ಎಷ್ಟು ಪ್ರೋಸೆಸಿಂಗ್ ಬಿದ್ದದ ಪ್ರೊಸೆಸಿಂಗ
ಮನೋಹರ ಭಾಯ ಪರಚಯ ಬ ಮನೋಹರ ಭಾಯ
ಮುನ್ನೂರು
ಹಾ
ಹಾ
ಮುನ್ನೂರು ರೂಪಾಯಿ ಪ್ರ ಪ್ರೊಸೆಸಿಂಗ್ ಬಿಲ್ ಬ ಬಾಲಕೃಷ್ಣ ನೋಡು ಬಾಲಕೃಷ್ಣ ಅ ಮೂರು ಸಾವಿರ ಪ್ರೊಸಸಂಗ ಬ ಮೂರು ಸಾವರದ ಏಳನರು ರೂಪಾಯಿ
ಚೋಲಾಲು ಅವ್ರರಿಗೆ
ಹ ಮೂರ್ ಸಾವಿರ ಒಂಬಳ ಎರಡ್ ಸಾವಿರ ರೂಪ ಇದಾವ
ಹ್ಮ್
ನನ್ಗೆ ಮೂ ಸಾವಿರದ ಏಳ್ನೂರು ರೂಪಿ ಪ್ರಸೆಸಿ್ ಬಿದ್ದದ ಅಂತಾನಿ
ಇಲ್ಲಪ್ಪ ಇವಾಗ ಇವಾಗ ಸ್ಟಾರ್ಟ್ ಮಾಡಿದಲ್ಲ
ನಮ್ದ ಇದ್ರೆ ಇದಿಂದೆಲ್ಲಾ ಜೀವ್ನ ಮಾಡ್ಲಾಕತಿರೆ.
ಏನ್ ಮಾಡ್ಬೇಕು ಏನಿಲ್ಲ ಅಷ್ಟು ನಿಮ್ಷ ಆಯ್ತು ಇನ್ನ ನಾಲ್ಕು ನಿಮ್ಷ ಮಾತಾಡ್ ತ ನೆಟ್ವರ್ಕ್ ಇಲ್ಲ ಏನಿಲ್ಲ.
ನಂದು ಆಯ್ಕೆ ಆಡ್ ಜೀವ್ನ ಮಾಡ್ದನು.
ಆ
ಆಯ್ಕೆ ಎರಡ್ ಜೀವ್ನ ಮಾಡ್ದನು ನಾಗೇಶ್ ಎರಡ್ ಜೀವ್ನ ಮಾಡುದ್ರುನು. ಶ್ರೀರಾಮ್ ಎರಡು ಜೀರೋ ಮಾಡ್ನು ಶಂಕರ್ ಎರಡು ಜೀರೋ ಮಾಡುದನು.
ಶಂಕರ್ ಬಿ ಮಾತಾಡಕತನ.
ಹಾ ಶಂಕರ್ ಎರಡ್ ಜೀರೋ ಮಾಡಿಕ್ಯಾನ. ನೀ ಎರಡ್ ಜೀರೋ ಮಾಡಿಟ್ಟಿ. ನೀ ಎರಡ್ ಜವರಾ ಮಾಡಿಟ್ಟಿ ಒಟ್ಟು ಹದ್ ಹದಿಮೂರು ಜೀರೊ ಆಗ್ಯ ನೋಡಿ.
ಏನ್ ಹದ್ಮೂರ್ ಜೀರೋ ಅಗ್ಲ್ ಅರ್ಥ ಆಗಿಲ್ಲ.
ಅಂದ್ರ ಇವ್ನ್ ಒಂದ್ ಇಪ್ಪತ್ ಮಾತಾಡಿದ.
ಹಾ
ಇಪ್ಪತ್ ಮಾತ್ರ ಹದಿಮೂರ್ ಸನ್ನೆನೆ ಬಿದ್ದವ್ ಕಾಲಿ ಏಳೂರು ಏಳ್ ಕೊಲಿಂದ್ ಹಾಕ ಬರ್ತವ್ ನಂಗ. ಯೊಳ್ನೂರ ಯೊಳು ಕಾಲಿದೆ.
ಇದು ಮೆಸೇಜ್ ದಬಿ ಟಸ್ಕ್ ಆದೆನ್ ನಿಂದು.
ಟಾಸ್ಕ್ ಒ ಬಿಡೋಗ್ಯಾರ್ ನಿಂಗ.
ಹಾ
ಟಾಸ್ಕ್ ಬಿಡ್ ಹೋಗ್ಯಾರ.
ವಿಲೊ ಮೆಸೇಜ್ ಮಾಡತಾರೀಲ್ಹೇಳ್.
ಮೆಸೇಜ್ ವಾಟ್ಸಪ್ಗ ಇನ್ ವಾಟ್ಸಪ್ದ ಯಾರಿಗ್ಯಾರ ಹಾಕ ಅಂತ ಹೇಳ್.
ನಂದೆನೋ ಆಗೆಲ್ ಆಗ್ಯಲ್ಲ ನಾನ್ ಯಾರ್ಗೆ ಅನ್ಲಿ.
ಮಾಡ್ಸ್ರದಾ ನಿನ್ಗ್ ಎರ್ಡ್ ಮಾಡ ಅಂತ ಹೇಳಿ ಶ್ರೀರಾಮು.
ವಾಟ್ಸಪ್ದಗ.
ಹು
ನೋಡಿ ಹೇಳ್ತಿನಂದ.
ವಾಟ್ಸ್ಆಪ್ ಗ್ರೂಪ್ ಹೋದ ಅಂದ್ರ ಅಕೌಂಟ್
ಹಾ
ಶೀರಾಮೊ ಬಿ ಎಂಟ್ನೂರು ಒಂಬೈನೂರು ರೂಪಾಯಿ ಬಂದವ.
ದೊ.
ಹ್ಮ್ ತೋರ್ಸಯನ್ ನಂಗೆ ಇವತ್ ಒಂಬೈನೂರು ರೂಪಾಯ್ ಬಂದೆದಂತ್. ನೆಟ್ವರ್ಕ್ ಹೊಂಟದ ಇಲ್ಲ ಇರ.
ಬರೋಬರಿ ಒಂಟಿಲ್ಲ ಹಂಗಾದ್ರೆ ಮಾತಾಡಕತೆ.
ನಂದ ಎಡ್ ಸೊನ್ನೆ ಬತನೊ ಈಗಿಂದ್ ಹೀಗೆ.
ಎಡ್ ಸೊನ್ನೆ.
ಹೂ ನೊ.
ನಂಗ ಇನ್ನ ಸ್ವಲ್ಪ ಕೆಲ್ಸ ಅಬಿ ಆದ ಇವಾಗ.
ಆಯ್ತ್ ತಗೊ ನಾಳೆ ಮಾತಾಡ್ರ ಹಂಗೇನಿಲ್ಲ.
ಇನ್ನ ಎರ್ಡ್ ನಿಮ್ಷ ಆದಲ್ಲೂ.
ಇನ್ ಎರ್ಡ್ ನಿಮ್ಷ್ ಮಾತಾಡೊ.
ಆ
ಅಡೇ ಪ್ರಾವಾಸಕ್ ಹೋಗೋ ನೆಡಿ.
ಹೋಗೋಮ್ ನಿಂದ್ರು ದುಬೈ ಗೋಗಂ.
ದುಬೈಗೆ ಹೋಗಾರಡಿ ಈ ಮೀಟನೆಲ್ಲ ತಿಂದ್ ಬರನ್ ಈಟಾ ಮೀಟೊ.
ಮೀಟ ದುಬೈದಾಗ ಮೀಟ್ ತಿನ್ನೋ ದುಬೈ. ಫಸ್ಟ್ ಎಲ್ಲಿ ತಿಂದ್ರೆ ಸ್ಟಾರ್ಟ್ ಮಾಡ ಇಲ್ಲಾಂದ್ರೆ ಒಟ್ಟಿಗೆ ತಿಂದ್ರೆ ಆಗಲ್ಲ ಅದು.
ಏನ್ ಆಗಲ್ಲಾ ನಡಿ ಆರಾಮ್ ಸರಿ ಹೋಗ್ ಓದ್ ಓದ್ ಬರನ್.
ಹಾಗಲ್ಲ ಒಟ್ಟಿಗೆ ತಿಂದ್ರೆ.
ಏನಾಗಲ್ಲ ಆರಾಮ್ ಸರಿ ಹೊತ್ತ ಬಾರಂ ಹೊಟ್ಟೆ ತುಂಬಾ.
ಸ್ಟಾರ್ಟ್ ಮಾಡೋ ಆಮ್ಯಾಗ ಸ್ವತ್ತು ಜಾಸ್ತಿ ಜಾಸ್ತಿ ಮಾಡೋ
ಫಸ್ಟ್ ಚಿಕನ್ ತಿನ್ನಲ್ಲ ಅಂದ್ರೆ ಮತ್ತೆ ಅಲ್ಲಿ ಹೋಗಿ ಮೀಟ್ ಏನ್ ತಿಂತೀವಿ ಯಾಕಣ್ಣ ತಿಂತಿಲ್ಲ
ಹ
ಎಗ್ ಎಗ್
ಎಗ್ ತಿಂತಿನೋ
ಎಗ್ ಬಿ ನನ್ ವೆಜ್ ಇಲ್ಲ ಮತ್ತೆ
ಹೇಗ ತಿಂತವಗ ಹೊಲ್ಕು ನ ತಿಲ್ಲಾಕ್ ಅ
ಹ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹ
ಏನ್ ತೊಗೊಲೋತಿನೋ
ಅದರಾಗ ಸ್ವಲ್ಪ ಚಲೋ
ಸ್ವಲ್ಪ ಚೊಲೋ ಇದ್ದು ಚಲೋ ಇದ್ದ್ದು ಇಪ್ಪತ್ತ ಕೂಡ
ಏನು ಇನ್ನು ಹತ್ತು ಹ ಸೆಕಂಡ್ ಬತ್ತದ
ಅಜ್ಜಿ ಹೇನೋ ಅಂತಲ
ಹಾ ಇಲ್ಲ ಸ್ವಲ್ಪ ಬೇರೆ ತಗಂಬರಕ
ಹ್ಮ್
ಇಪ್ಪತ್ತು ರ ಕಡ ಆಯ್ತು ಹತ್ತು ನಿಮಿಷ ಆಯ್ತು
ಆಯ್ತು
ನಾಳೆ ಮಾತಾಡಮ್ ನಾಳೆ ಮಾತಡಾಮ್